ಹಲೋ ಆ ಆ ಕೇಳ್ಸಾದಪ್ಪ ಆರಾಮ ಪರ್ಪು
ಹ್ಮ್ ಹ್ಮ್ ಆರಾಮ್. ಹ್ಮ್ ನೋಡಕ್ಕ ನೀ ಆರಾಮದಕ್ಕ?
ಹ್ಮ್ ನಾವು ಆರಾಮದಿವಪ್ಪ ಊಟಾ?
ಊಟ ಆಯ್ತ ನೋಡಕ್ ನಿಮ್ದಕ್ಕ.
ನಮ್ದು ಹಾಗ್ಯದ್ ನೋಡು.
ಹ್ಮ್ ಎಲ್ಲರ್ ಆರಾಮ್ ಅದಾರ ಅಕ್ಕ ಮನ್ಯಾಗ.
ಹ್ಮ್ ಎಲ್ಲರು ಆರಾಮಿದಾರ್ ಪ್ಪಿ ನಿಮ್ಮ್ ಮನೆಗ. ನೀವ್ ಅಲ್ಲೆಲ್ಲಾ ಹೊಂಟಿರಿ.
ಹ್ಮ್ ಆರಾಮ್ ಅದಾರ ನೋಡ್ರಿ. ಅಲ್ಲ ಅಕ್ಕ ನೀವ್ ಏನ್ ಓದ್ ತಯ್ದ್ಯ ಅಕ್ಕ ಇಗ. ಕೋರ್ಸ್ಲಿಗ್.
ನಾನ ಬಿ ಎಸ್ ಸಿ ಕಂಪ್ಲೀಟ್ ಆಯ್ತಪ್ಪಿ ನಿಮ್ದು.
ನಂದೂ ಬಿ ಎ ಮುಗ್ದದ್ ಅಕ್ಕ ಬಿ ಎ.
ಬಿ ಎ.
ಹ್ಮ್ ಬಿ ಎ ಕಂಪ್ಲೀಟ್ ಆಯ್ತು.
ಮೆಡಿಕಲ್ ಓದಕತ್ತಿಲ್ಲ.
ಮೆಡಿ ಹಾ ಓದ್ಸ್ ಹ ಮೆಡ್ಸ್ ನ್ ಅದ್ನು ಓದಕತೀನಕ್ಕ ಮೆಡಿಸನ್ನು ಇವಾಗ ಪ್ರಾಕ್ಟೀಸ್ ಹಾಕ್ಯರಕ್ಕ ಪ್ರಾಕ್ಟೀಸ್ಗ್ ಹೊಂಟಿನಿ.
ಹೌದೇನು ಮುಗ್ದಿಲ್ಲ ಎಷ್ಟು ವರ್ಷ ಇರ್ತದ್ ಅದು ಮೆಡಿಸನ್.
ಅದು ಎರಡ್ ವರ್ಷ ಇರ್ತಕ್ಕ ಕೋರ್ಸ್.
ಎರಡ್ ವರ್ಷ ಇರ್ತದೆನೂ. ಹ್ಮ್ ಹ್ಮ್ ಅದು ಸೆಮ್ ಅಂತ ಇರ್ತೆನ್ ಅಪ್ಪಿ ಅವ್ಕಾ.
ಸೇಮ್ ವೈಸ್ ಇರಲ್ಲಕ್ಕ ಏಯರ್ ವೈಸ್ ಇರ್ತದಕ್ಕ. ಈಗ್ ಹಂಗ ಪಿ ಯು ಸಿ ಬರೀತಾರ್. ಹ ಕ್ಕ.
ಹ್ಮ್ ಹ್ಮ್.
ನೀವ್ ಏನ್ ಅಂಗನಡಿ ಇದ್ ಮಾಡ್
ಏನ್ ಅಪ್ಪ ಮಾಡ್ ಬಾ ಅಂದನ್. ಹ್ಮ್ ಹ್ಮ ಹ.
ತಿದ್ರ.
ಹ್ಮ್ ಅಂಗನ್ವಾಡಿ ಜಬ್ ಮಾಡಕತಿವ್ ನಾವ್ ಪ್ಪ.
ಹ್ಮ್ ಅದಕೆನ್ ಕ್ವಾಲಿಫಿಕೇಶನ್ ಏನ್ ಮುಗ್ದಿರ್ಬೇಕಕ್ಕ ಅದಕ್ಕ.
ಪಿ ಯು ಸಿ ಅಥವಾ ಡಿಗ್ರಿ ಆಗಿರ್ಬೇಕಂತದಕ್ಕ ಅಂಗನ್ವಾಡಿ ಟೀಚರ್ಗೆ.
ಹ್ಮ್ ಅದೇನ್ ರಿಟರ್ನ್ ಎಕ್ಸಾಮ್ ಬರಿಬೇಕ್ ಏನಕ್ಕ ಹಂಗೆ.
ಅದು ನೇರ ನೇಮಕಾತಿ ಇರ್ತದೆ ಪರ್ಸೆಂಟೇಜ್ ಮ್ಯಲಿ.
ಹ್ಮ
ಹ ಅದಕ್ಕೇನ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಏನಿರಲ್ಲ.
ಹ್ಮ್ ಪಿ ಯು ಸಿ ಮೇಲ್ ತೊಂತಾರ್ ಅಂದಂಗ್ ಆಯ್ತು.
ಪಿ ಯು ಸಿ ಮೇಲೆ ಡಿಗ್ರಿ ಮೇಲೆ ಆತರ ತೋತರ್ ಅಪ್ಪಿ.
ಹ ಹ.
ಹೆಲ್ಪರ್ಗೆ ಅವ್ರು ಟೆಂತ್ ಮೇಲ್ ತಗೋತಾರ.
ಹ್ಮ ಕ್ಕ.
ಹ್ಮ್ ಹ್ಮ.
ನೀವು ಏಡ್ಡ ಅಡಿಗೆ ಸಹಾಯಕರ ಏನಕ್ಕೆ ಟೀಚರ್.
ಅ ಟೀಚರ್ ಅಪ್ ಪಿ ಅ ವರ್ಕರ್ ಅಂದ್ರೆ ಟೀಚರ್ ಹೆಲ್ಪರ್ ಅಂದ್ರೆ ಅಸ್ ಪಯಕ್ಯರು.
ಹಾ ಹಾ ಅಕ್ಕ ಶ್ಯಾಲ್ರಿ ಚೆನ್ನಾಗ್ ಅದಕ್ಕ ಅದ್ರಲ್ಲಿ.
ಸ್ಯಾಲ್ರಿ ಏನಿಲ್ಲಪ್ಪಿ ಅಷ್ಟ ಹನ್ನೆರ್ಡುವರೆ ಐತಿ.
ಹ್ಮ್ ಹ್ಮ್. ನಿ ಮುಂದ್ ಏನ. ಮುಂದೆ ಬಿ ಗಾ ಇದು ಬಿ ಎಸ್ ಸಿ ಮಾಡಿದ್ರಕ್ಕ ಮುಂದೆ ಬಿ ಎಡ್ ಗಿ ಎಡ್ ಮಾಡಿದ್ರ.
ಬಿ ಎಡ್ ಏನ್ ಮಾಡಿಲ್ಲಾ ಮಾಡ್ಬೇಕ ಮಾಡ್ಬೇಕಪ್ಪಿ ಮುಂದ.
ಲೆ ಮಾಡೋಕ.
ಹ್ಮ್
ಹ್ಮ್
ಮುಗಿತೆನಪ್ಪಿ ನಿಂದ ಇದು ಮೆಡಿ ಮೆಡಿಸನ್ದೊಳಗ. ಅದು ಪರ್ಟಿಕುಲರ್ ಏನ್ ಅಂತಾರ ಮತ್ತೆ
ಫಾರ್ಮಸಿ ಅಕ್ಕ ಡಿಪ್ಲೊಮೊ ಇನ್ ಫಾರ್ಮಸಿ ಅಂತ ಅಕ ಹ್ಮ್ ಅದೇ ಎರ್ಡ್ ಇನ್ನ ಮುಂದೆ ಕಂಟಿನ್ಯೂ ಮಾಡಿದ್ರ ಬೀ ಪಾರ್ಮ್ ಮಾಡ್ ಬೇಕ್ ಅಕ್ಕ ಮುನ್ ಅಂಗೆ ಮುಂದೆ ಪಾರ್ಮು
ಹ್ಮ್ ಹ್ಮ್ ಇವಾಗ ವರ್ಕ್ ವರ್ಕ್ ಮಾಡಕತ್ತನಪ್ಪಿ ಆ ಕೋರ್ಸ್ ಮೇಲೆ ಎಲ್ಲಾರ?
ಹ್ಮ್ ಅಕ್ಕ ಡಿಪ್ಲೋಮೋ ಯ ಟ್ರೈನಿಂಗ್ ಯ ಆರ್ ತಿಂಗ್ಳು ಇರ್ತಕ್ಕ
ಹ್ಮ್ ಹ್ಮ್
ಪ್ರಾಕ್ಟಿಸ್ ಹಾಕ್ಯರಕ ಅದು ಮುಗ್ಸಿ ಸರ್ಟಿಫಿಕೇಟ್ ಕೊಟ್ಟ್ರೆ ಮುಂದ ಬಿಫಾರ್ಮ ಮಾಡಕ್ ಎಲಿಜಿಬಲ್ ಅಕ್ಕ
ಹ್ಮ್ ಹ್ಮ್ ಈ ಕೋರ್ಸ್ ಮಾಡೋಕಂದ್ರೆ ಎಷ್ಟ ಅಮೌಂಟ ಖರ್ಚಾಗಗ್ತಾರ
ಅದಕ್ಕ ಗೌರ್ಮೆಂಟ್ ಸೀಟ್ ಆದ್ರಕ್ಕ ದರ್ದಲ್ಲಿ ಮುಗಿತದ್ ದಕ್ಕ
ಹ್ಮ್ ಹ್ಮ್ ಹ್ಮ್ ಏನ್ ಮೂವತ್ ಸರನು ಎರ್ಡು ವರ್ಷಿಂದೆನು ಒಂದ್ ವರ್
ಅದು ವರ್ಷಕ್ಕ ಮೂವತ್ತು ಸಾವಿರಕ್ಕ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದು ಇದು ಗೌರ್ಮೆಂಟ್ ಸಿಟಿಲ್ಲನ್ದ್ರೆ ವರ್ಷಕ್ ಒಂದ್ ಲಕ್
ಹ್ಮ ಗೌರ್ಮೆಂಟ್ ಸೀಟ್ ಆದ್ರೆ ಒಂದ್ ಲಕ್ ಹ
ವರ್ಷುಕ್ ವರ್ ಲಕ್ಷೆನ ನಾ ಎರ್ಡ್ ವರ್ಷ ಕೂಡಿ ಒಂದ್ ಲಕ್ಷೆ ಹ್ಮ್ ಹ್ಮ್ ಚಲೋ ಎಲ್ಲಿ ಎಲ್ಲಿ ಓದಾಕತಿ ಅಪ್ಪಿ ಅದು ಎಲ್ಲಿ ಮುಗ್ಸಿ
ಇದಿಲ್ ಗುಲ್ಬರ್ಗದಲ್ ಮುಗ್ಸಿನಕ್ಕ
ಗುಲ್ಬರ್ಗ್ ಯೂನಿವರ್ಸಿಟಿಯಾ? ..
ಹ್ಮ್
ಚಲೋ ಅದೇನಪ್ಪಿ ಅದುನು?.
ಹ್ಮ, ಚನ್ ಹ್ಮ, ಚೆನ್ನಾಗದ್ ಅಕ್ಕ ಅದು
ಹ್ಮ್ ಹ್ಮ್, ಅದ್ರೆ ಅದ ಅದ್ರ್ ಮ್ಯಾಲೆ ಏನ್ರ ಗೌರ್ಮೆಂಟ್ ಜಾಬ್ ಸಿಕ್ತಾ ಏನು?
ಹ್ಮ್ ಅಕ್ಕ ಅಪ್ಲೈ ಮಾಡಿದ್ರೆ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬೋದಕ್ಕ ಮತ್ತ? ಡಿ ಎಚೊ ಮತ್ತ ಟಿ ಹೆಚ್ ಓ ಹಂಗ ಎಲ್ಜಿಬ ಎಲ್ಜಿಬಲ್ ಮೇಲ್ ಕೊಡ್ತಾರ್ ಅಕ್ಕ
ಹ್ಮ್ ಅವೇನ್ ವರ್ಷ ವರ್ಷ ಕಾಲ್ಫರ್ ಮಾಡ್ತಾರ ಏನ್ ಯಾವಾಗ್ ಕಾಲ್ಫರ್ ಮಾಡ್ತಾರ್ ನಪ್ಪಿ ಅವೆಲ್ಲಾ ಜಾಬ್ಗ.
ಕಮ್ ಕಮ್ಮಿಕಿ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ನ್ಯಾಗ್ ಆಗದಕ್ಕ.
ಹ್ಮ್.
ಹ್ಮ್ ಯಾಡ್ ವರ್ಷಾಕೊಮ್ಮೆ ಆತದ್. ಹ್ಮ್ ಹೊರಗ್ ಗುತ್ ತಿ ಅದ್ರ್ಮ್ಯಾಗ್ ಮಾಡ್ತಾರ್ ಅಪ್ಪಿ. ತಗೊಂತಾರೆ ಹ್ಮ್ ನಿಮ್ದಾಗ ನಿಮ್ಗು ಹೊರಗ್ ಗುತ್ತಿಗೆ ಮ್ಯಾಗನು ತೋಂತ್ರರನ್ಕ್ ಬ್ಯಾರೆ ನಮ್ಮಂತೋರ್ ಅಲ್ ಸೆರ್ಕ್ಯಬೇಕ ಅಂದ್ರೆ ಅಂಗನ್ವಾಡ್ಯಾಗ್.
ಅಂಗನ್ವಾಡಿಯಲ್ಲಿ ನಿಮ್ಮ ಅ ಅಂತವ್ ನೀವು ಓದಿದ್ಮೇಲೆ ಓದಿದ ವರ್ಕ್ ಇಲ್ ಇದ್ರಾಗಿಲ್ಲಪ್ಪಿ ಅಂಗನ್ವಾಡಿಯಲ್ಲಿ. ಹ್ಮ ಅದು. ನರ್ಸಿಂಗ್ ಆಗಿರ್ಬೇಕು. ಏನು. ಏನ್ ನಮ್ಗುಳಗೆ ನರ್ಸಿಂಗ್ ಆಗಿರ್ಬೇಕು.
ಹ್ಮ್.
ನರ್ಸಿಂಗ್ ಆಗಿರ್ಬೇಕ್ ನೋಡಪ್ಪಿ ಹಾ ಅದುನ್ನು. ಏನೇಮ್ಮ ಹ ಜಿ ಏನ್ ಎಮ್ ಮಾಡಿದ್ರು ಏನೆಮ್ಮ ಆಗ್ಬೋದು.
ಹ್ಮ ಹ್ಮ.
ಹಿ.
ಅದುನ್ ನಿಮ್ ಇದ್ರಗೆ ಬರ್ತನೆ ಅಪ್ಪಿ ನಿಮ್ ಇ.
ಹ ಸೈನ್ಸ್ದ್ಯಾಗ ಬರ್ ತಕ್ಕ ಮತ್ತ ಬಿ ಎ ದರಿನು ಅದ್ರ ಬರ್ತದ್ ಅಕ್ಕ.
ಹ ಬಿ ಎ ಮಾಡಿ ಇದು ಮಾಡ್ತೇನಾ ಕೋರ್ಸ ಅಜ್ಜಿನ್. ಹ್ಮ್ ಹ್ಮ್.
ಹ್ಮ್.
ಎಷ್ಟ್ ನಿಮ್ಷ್.
ನಿ ಹೊಲದಲ್ಲಿ ಏನ್ ಮಾಡ ಏನ್ ಬೆಳ್ತಿರಕ್ಕ ನಿಮ್ ಹೊಲ.
ನಾವು ಅ ಹತ್ತಿ ಮತ್ತ. ತೊಗುರಿ ಕಡ್ಲಿ. ಶೇಂಗಾ ಎಲ್ಲಾ ಬೆಳಿತೇವಪ್ಪ.
ಬೆಳಿಗ್ ಚೊಲೋ ಬರ್ತವಕ್ಕ.
ಆ ಮಳಿ ಬಂದ್ರೆ ಚೊಲೋ ಆತ್ತದ್ ಮಳೆ ಬರಲಿಲ್ಲ ಅಂದ್ರೆ ಏನಿಲ್ಲ.
ಹ್ಮ್.
ನೀ ನೀವ್ ಏನ್ ಮಾಡ್ತಿರಪ್ಪಿ.
ನಾವು ತೊಗರಿ ಬೇಳ್ತೀವ್ ಅಕ್ಕ ಬಾಳ.
ತ್ರೆನ ಒಣವ್. ಒಣಗ್ಸೆಯಿಲ್ಲ.
ಏನ್ ಇರುವಾರಿ ಇಲ್ಲ.
ಹ್ಮ್ ಹ್ಮ್
ಹ್ಮ್
ಎಷ್ಟ ಇನ್ಕಮ್ ಎಷ್ಟ ಇರ್ತಾನ ನಿಮ್ ಲ್ಲಿ ಅಲ್ಲಿ ಇನ್ಕಮ್ ಇಷ್ಟನ
ನ ಅಗ್ರಿಕಲ್ಚರ್ ವರ್ಷಕ್ ಬರ್ತಕ್ ಎಲ್ಲ ಖರ್ಚ್ ತಗದು ಒಂದ್ ಎರಡ್ ಲಕ್ಷ ಉಳಿಬೇಕಂದ್ರ
ಹ್ಮ ಹ್ಮ ಹ್ಮ ನೀನು ಓತ ಏನ ಪೋಲಕ್ಕೆ
ಹ್ಮ ಕೊತ್ನ ಕೊಲ್ಕ್ ಶೂಟಿ ಇದ್ದಾಗ ಹೋಗದ
ರೋಟಿಂದ
ಹ್ಮ್
ಇವಾಗ ಈ ವರ್ಷ ಏನಾಗ್ತೀರೇನಪ್ಪ ನೀವು
ವರ್ಸಕ ಹತ್ತಿ ಆಕ್ಬೇಕಂತ ಮಾಡಿ ಅಕ್ಕ ಅ ಹ ಆಕಕೊಂಡಿಟ್ಟ ತೊಗ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಎ ನಾವು ಅತ್ತಿ ತವ್ರ ಆಗ್ಬೇಕಪ್ಪ
ಅ್ಕಾ
ಹ್ಮ್
ಹ್ಮ್ ಹ್ಮ್
ಮಪಿ
ಮತ್ತೆ ನೀವ್ ಹೇಳ್ಬೇಕಕ್ಕ ಆ ಕಡೆ ಊರ್ ಕಡೆ ಹೆಂಗ ಅದ
ಊರ್ ಕಡೆ ಆರಾಮ್ದಪ್ಪ ನಿಮ್ದೆ ಸಾಲ ಕಲರ್ದ ವಜ್ಜಿ
ಯ ಸಾಲ ಕಲ್ಲ ಹ್ಮ್ ಮತ್ತೆ ಇದ್ಯಾಕ್ಕ ಮುಂದೆ ದೊಡ್ ದೊಡ್ ಪ್ರಮೋಷನ್ ಆತಕ್ ನಿಮ್ಮ್ ಅಂಗನವಾಡಿಯಾಗ
ಹ್ಮ ಆತಪ್ಪ ಹೇಳಕ್ ಆಗಲ್ಲ ಇವಾಗ ಆತ ಅಂತ ವರ್ಷ ಆಗ್ಬೋುದು ಎರಡ್ ವರ್ಷ ಆಗ್ಬೋದು ಐದ್ ವರ್ಷ ಆಗ್ಬೋದು ಹ್ಮ್ ಮೊದ್ಲು ನಂದು ಅಂಗನೋಡಿ ಮಿನಿ ಅಂಗನವಾಡಿ ಇತ್ತು
ಹ್ಮ
ಆನಂತರ ದೇಡ್ ವರ್ಷ ಮಾಡಿದ್ಮೇಲೆ ಅದು ಪ್ರಮೋಷನ್ ಆಗಿ ತಾನೇ ಪ್ರ ಲೆಟರ್ ಬಂತು ಆಫೀಸ್ ಕಡೆಯಿಂದ ಹ್ಮ್
ಹ್ಮ್ ಹ್ಮ್
ಎಜುಕೇಶಷನ್ ಮೇಲೆ ಡಿಪೆಂಡ್ ಆಗತ್ತಪ್ಪಿ ಅದು ತೋರ್ಸ ಮಾಡ ಅವ್ರಗ ಜಲ್ದಿ ಪ್ರಮೋಷನ್ ಆಗಿಲ್ಲ ನಾ ಮಾಡಿದ ನ ಪ್ರಮೋಷನ್ ಆದ ಒಂದ್ ವರ್ಷ ದಡ್ ವರ್ಷಗ ಬೇರೆ ಅಂಗನವಾಡಿ ಮಿನಿ ಅಂಗನವಾಡಿ ಇದ್ದಾರ ಪ್ರಮೋಷನ್ ಆಗ್ಯದ ಅಂಗನವಾ ದೊಡ್ ಅಂಗನವಾಡಿ ಆಾಗಿ ಹ ಒಟ್ಟುಲ ಕಲ್ತಿರ್ಬೇಕಕ್ ನೋಡಪ್ಪ ಹಯರ್ ಎಜುಕೇಷನ್ ಕಲ್ತಿರ್ಬೇಕು ಹ ಪರ್ಸೆಂಟ್ ಸ್ಟೇಜು ಅಷ್ಟೇ ಇ ಇರ್ಬೇಕು ಅಂದ್ರೆ ಬೇರೆ ಬೇರೆ ಪ್ರಮೋಷನ್ ಆಗೋ ಚಾನ್ಸಸ್ ಇರ್ತಾವ
ಹಂಗಗೆ ಈಗ ಸೈಡ್ ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತರಿ ಅನಕ್
ಎಲ್ಲಿ ಬರ್ಯದಪ್ಪಾ ಅಂಗನವಾಡಿಯ ಕೆಲ್ಸನೇ ಬಾಳ ಇರ್ತಾರಲ್ಲ ಸರ್ವೆ ಚುಚ್ಚು ಮದ್ದು ಪೋಷಣ ಬನ ಕರೆಕ್ ಕ್ರಮಗಳಿರ್ತಾವ
ಹ್ಮ್ ಹ್ಮ್
ಮತ್ತ ಫೋನಲ್ಲಿ ಸರ್ವೆ ಮಾಡೋವಿ ಇರ್ತಾವ ರಿಜಿಸ್ಟರ್ ಬರ್ ಇರ್ತಾವ ಮಂತ್ಲಿ ಮಂತ್ಲಿ ಮೀಟಿಂಗ್ ಇರ್ತಾವ ಹ್ಮ್ ಓದ್ಬೇಕಲ್ಲ ಟೈಮ್ ಸಿಗ್ತದೆ ಟೈಮ್ ಮಾಡ ನಾವು ಟೈಮ್ ಮಾಡ್ಕೊಂಡ್ರೆ ಹ ಟೈಮ್ ಮಾಡ್ಕೊಂಡ್ ಹೋಗ್ಬದು ಹುಡು ಸಿಗ್ತಾವಲ್ಲ ಟೈಮ್ ಸ್ವಪ ಆ ಟೈಮಲ್ಲಿ ನಾವ್ರಷ್ಟು ರೆಸ್ಟ್ ತಗೋತೀವಿ ಹ್ಮ್ ನೀನು ಆ ಡಿಫಾರ್ಮ್ ಒಂದೇ ಮಾಡಿದನಪ್ಪ ಅದ್ರ ಸೈಡ್ ಯಾವ್ದ್ ಮಾಡಿದೆ ಕೋರ್ಸ್
ಡಿ ಫಾರ್ಮ್ ಒಂದೇ ಮಾಡಿನಕ್ಕ ಸೈಡ್ ಮಾಡಿದ್ರೆ ಹಿ ಗೋರ್ಮೆಂಟ್ಲಂದ ಏನಾರ ಮುಂದ್ ಅಡೆತಡೆ ಆತವ ಅಂತಕ್ಕ ಅಕೆ ಒಂದೇ ಕೋರ್ಸ್ ಮಾಡಿದ್ದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದು ಬಿಡಪ್ಪ ಹ್ಮ್
ಇದ್ರಲ್ಲಿ ಮುಂದೆ ಬಿಪ್ಪಾರ್ಮು ಎಂಪಾರ್ಮು ಮಾಡಿದ್ರ ಏನಾರ ಟೀಚರ್ ಪೋಸ್ಟ್ ಆಗ್ಬಹುದ ಅದ್ರಲ್ಲಿ
ಹ ಕೋಚ್ ಹೇಳಕ್ಕ ಮಕ್ ಈಥರಾನೇ ಹ್ಮ್
ಈ ನಾವು ಟೀಚಿಂಗ್ ಮಾಡ್ಬೋದಕ್ಕ
ಹೌದು ಮಾಡಪ್ಪಿ ಅದು ಮಾಡ ಎುಕೇಷನ್ ಎಲ್ಲ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ತೆಗ್ದ ತೆಗ್ದಿದ್ರೆ ಮಾಡು
ದ್ರ ಇನ್ನೊಂದು ಬರ್ತಕ್ಕ ಇದು ಪಾರ್ಮಿಡಿಯಾ ಅಂತ ಡಾಕ್ಟರ್ ಫಾರ್ಮಸಿ ಮಾಡಬೋದಕ್ ಮುಂದೆ ಮೆಡಿಸಿನ್ ಮೆಡಿಸಿನರಿಗೆ ಡಾಕ್ಟರ್ ಆಬೋದೆ ಮೆಡಿಸನ್ಗೆ
ಹ್ಮ್
ಹ್ಮ್
ಹ್ಮ ಮಾಡ ಪುಷಾರದಿ ಮಾಡು
ಹ್ಮ್ ಬಿ ಎ ದಾಗ ಎ ಎಲ್ ಎಲ್ ಬಿ ಮಾಡ್ಬೋದ ಅನಕ್
ಬಿ ಎ ಎಲ್ ಎಲ್ ಬಿ ಯಾಪೆ
ಹಾ ಕ
ಬಿ ಎ ಎಲ್ ಎಲ್ ಬಿ ಮತ್ತ ಬಿ ಪಿ ಯು ಸಿ ಆದ್ಮೇಲೆ ಮಾಡ್ತ ಬಿ ಎ ಆದ್ಮೇಲೆ ಮಾಡ್ತಾರಲ್ಲ ಎಲ್ ಎಲ್ ಬಿ ಏನ್ ಪಿ ಯು ಸಿ ಅಂದ್ಮೇಲೆ ಮಾಡ್ತಾರ
ಇಲ್ಲಕ್ಕ ಬಿ ಎ ಮಾಡಿನೇ ಮಾಡ್ಬೋದ ಅಂತಾರಕ್ಕ ಆದ್ರ
ಹ್ಮ ಮಾಡ್ಬೋದು ಇಂಟ್ರೆಸ್ಟ್ ಅದೇನು ಹಾ ಮಾಡ ಮಾಡ್ಬೋದೇ ನನಗೋ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲಲ್ಲ
ಹ್ಮ್
ಹ್ಮ
ಹ್ಮ್ ಸರಿತೋಕ ನಾ ಟೈಮ್ ಆಗಿದೆ ಮುಂಜನ ಚ